ಇನಂದ ಹಲೋ ಏನ್ ನಡದದ ಹಾ
ನಂದೇಏನ್ ನಡದಿಲ್ಲ ನಿಂದೇಏನ್ ನಡೆದದ
ಇದ್ ಹೆಂಗ್ ಕೇಳ್ ಹೊಂಟಾದೋ
ಹಾ
ಹ್ಮ್
ಏನ್ ಊಟ ಆಯ್ತು
ಹಾ ನಿಂದ
ನಂದೂನು ಆಯ್ತು
ಹ್ಮ್
ನಿಮ್ ದೋಸ್ತ ಶ್ರೀರಾಮ ಅಂತ ಆನಲ್ ಗೊತ್ತು
ಹ್ಮ್
ನಿಮ್ ದೋಸ್ತ ಶ್ರೀರಾಮ್ ಅಂತ ಆನ ಗೊತ್ತದು
ಕ ಅಚತೆ
ಹ್ಮ
ಅಂಜತ್ತಪ್ಪ ಪಾರ್ ಇಲ್ಲೊಂದು ಇದೊಂದ್ ಪಾರ್ ಅದ ಐತೆ ಅಂಜತ್ತಪ್ಪ
ಅಂಜಿತಾ ಹ್ಮ ಹ್ಮ್ ಹ್ಮ್ ಹ್ಮ
ಹ್ಮ್ ಏನು ಎಲ್ಲಿಗೂ ಎಲ್ಲಿಗೂ ಹೊಂಟಾನ
ಹ್ಮ್ ಎದುಕ್ ಹೊಂಟಿದಿ
ನೀವು ಹೊಂಟಿದಲ್ಲ
ಅದೇ ಕಿಲ್ಲಿ ಬಿ ಗುಡಿ ಹೊಂಟಿದ್ವಿ ಭೀಮ್ರಾಯ ಗುಡಿಗಿ
ಯಕ್ಕಾ
ಹ ನ ಫ್ರೆಂಡ್ ಮನೆಯವ್ರದ ಏನ ಫಂಕ್ಷನ್ ಇತ್ತಂತೆ ಅದ್ಕೆ ಹೊರಟಿದ್ವಿ ಹೌದು
ಹ್ಮ್ ಹ್ಮ್ ಹ್ಮ್ ಯಾವಗ್
ಹ ಶರ್ಯಾನೂರದ
ಯಾವ ಯಾವಾಗ ಬರದು ವಾಫೀಸು
ಹ ಬರೋದು ಒಂದ್ ಗಂಟೆ ಆಗುತ್ತೆ ಅಷ್ಟೇ
ಒಂದ್ ಗಂಟೆ ಅಷ್ಟೇನಾ
ಹಾ ಅಷ್ಟೇ ಹೌದ ಶ್ರೀ ರಾಮ್ ಗೊತ್ತಾ ಆ ಕಾಲೇಜ್ ಹೋದ್ರೆ ಹೋಗ್ಬೇಕ್ ಇಲ್ಲ ಅಂದ್ರೆ ಇಲ್ಲ ಶ್ರೀ ಶೀರಾಮ ಗೋತ್ತಾ ಅಲ ಶ್ರೀರಾಮ ಗೊತ್ತ ತ್ತಾ
ಹ್ಮ್ ಹ್ಮ್
ಹ ಆಡಸ್ತ ಕ ಒ ತರದಪ್ಪ ಪಾರ
ಹ್ಮ ಹ್ಮ
ನೀನು ವಯಸ್ಸಾಗಿಲ್ಲ ಚೇಲ್ಡ್ಯತ ತಿಳಿಯಲ್ಲ ಏನ ಗೊತ್ತಿರ ತಪ್ ಮಾಡ್ಯದ ಪಾರ ಶಮಿಸಿಬಿಡು
ಹೌದಾ
ಹ್ಮ್
ಇ ಇಲ್ಲ ಇಲ್ಲ ಈ ರೂಮ ಯಾರು ಬರಲ್ಲ ಅಂತೆೇನ ಈ ಬಾಜು ರೂಮ್ ದಾಗಿನ್ ಯಾರೋ ಬರ್ಲ ಅಂತ ಆಕಡಿ
ಬಲನಾರಾ ಯಾರ ನಿಯಾನ ನಿಯ
ಹೌದು ಬರಲ ತನ ಯಾರು ಕಾಣಲ್ಲಗಾರ ಮತ್ತೆ ಹೋಗರ ಏನ್ ಮಾಡ್ರ
ಹ ಹೇಳ
ಏನಪ್ಪ ಹ ಮಸ್ತಿ ಆ ಇಲ್ಲಿ ಎ ಕಾಲ ಹ
ಹ್ಮ ರತ್ರಿ ವಿಷಯಬ ಹ್ಮ ಹೆಚ್ಚನೆಲ್ಲ ಮಗ ಹ್ಮ. ಅದ ಇದಳ ತ ಓದಿಲನ ಅನಬೇಕಲ್ಲ.
ಇಲ್ಲ. ಮ್ಯಾಚ್ ನೋಡತನ ಕಣ ಮುಚ್ಚನ ನ ನಾ ಎಳಳ್ಲತನಿ ಕಣ ಮುಚ್ಲತನ ಮಗ.
ಎದೊಳ ಅನ್ಬೇಕಲೋ.
ಇಲ್ಲ ಅನ್ಬೇಕ ಅಂದಿನ ನಮ್ಮೇಲ್ಲ ತಲಿಬುಡಕ ಚಾದರಿ ಎಳ್ಕೊಂಡ ಸರಕಣ ಏ ಪಿಚ್ ಪಿಚ್ ಮಾಡ
ಎ ಎ ನಂದಟಕದ ನನಗೆೇ ಪಿಚ್ಚ ಪಿಚ್ಚ ಅನ್ಬೇಕ ನಿನ್
ಕೌದಿ ತಲಗ ಬಿಡಲ ಮಗ
ಸುರಾ ಅನ್ಬೇಕನಿನ ಹೆಂಗ ಮತ್ತೆ ಆರಾಮಲ್ಲ.
ಕಿಸಾದ ಅದ
ದಿವ್ಸ ಎಲ್ಲ ಗೊತ್ತದಲ್ಲ ಎಲ್ಲ ಬಾರಿಗ್ ನಡ
ಹ ಮಾಡ್ಬ ಮಾಡ್ಕೇಂತ ಇರ್ಬೇಕ ಅಂತಲ್ಲ. ಎ ಕೆಲ್ಸ ಜಗ್ಗಿ ನಿಂದ ಏ ಕೆಲ್ಸ ಜಗ್ಯ ಬ ಪ್ರಸೆಸಿಂಗ್ ಜೀರೋ ಬ್ಯಾಲೆನ್ಸ್ ನ ರಕ್ಕ ಬರಾವಲು. ಬರ್ತೇವ ಯಾವ ಬರ್ತೇನೂ ಯಾಪ್ ಯೂಸ್ ಆಗಿ ಅದಂಗೆ ನಮ ಹಂಗೆ ಕೆಲ್ಸರ್ಲಾರದಾವರೀಗ
ಇಂದ ನಾಕ ಐದ ಐಡಿ ಯೂಸ್ ಮಾಡ್ತಿ.
ಇಲ್ಲ ಒಂದೇ ಐಡ್ ಯೂಸ್ ಮಾಡ್ತನ ಮಾಡದ ಅವ್ ಶರೀರ ಮಾಡ್ತಾಕೈದೆ.
ಹ್ಮ. ಯಾರ್ಯಾರುಂಟ್ರ ಹೇಳಲ್ಲಿ ಫಂಕ್ಷನ್.
ಫುನ್ಕ್ಷನ್ ಸಂದೀಪ್ ಇರಾಮ ನಾಗೇಶೇ ಆಕಾಶ. ಲಂಗ ಸ್ವಾಮಿ ಹ ಸಂತ್ಯಾ ಎ ಅರಿನ್ಯ ಪ್ರಶಾಂತ್ಯಾ ಶಂಕರ್ಯಾ
ಹ್ಮ.
ಆ ಬಾಲ್ಯ ಅಬ್ಯಾ ಅಬ್ಯಾ ಅಕ್ಯಾ ರೆಡ್ಡ ರಾಮ್ಯ
ಹ್ಮ.
ಏಶನ್ ಪಂನ್ಷನ್ ವಡರ್ ನೋಡ.
ಫಸ್ಟ್ ಮಂದಿ ವಂಟರಣ
ಹಾ ಮತ್ತ ಕೊಪ್ಪಳ ಬರ್ಬೋದ. ಮತ್ತೆ ಬರ್ಬೋದ ಹ್ಮ.
ಹ್ಮ್ ಹ್ಮ ಬರಂಗಿಲ್ಲ ಕೊಪ್ಪ
ಯಾಕ ಬರಲ್ಲ.
ಬರಂಗಿಲ್ಲ ಆವಾ
ಚನಪಾ ಏನ್ ಕೈ ಕೆಲ್ಸ ಹೆಂಗ್ ನಡ್ದ.
ಕೆಲ್ಸ ಗೊತ್ತದಲ್ಲ ಇಲ್ಲ ನಮ್ದ ಬಾರಿ ನಡೀತದ ನಾನ್ ಸ್ಟಾಪ್
ಏ ಹಾರ್ಡ್ ವರ್ಕ್ ಮಾಡ್ರೋ ಅದ್ಯಾಕ ಈ ಕೆಲ್ಸ ಮಾಡದ ಮಾಡ್ತರೀ.
ಹ್ಮ ಯದ್ರೂ ಮೇಡಮ್ ಇನೇನ್ ಮೇಡಮ್ ಹೇಳ್ ಕೊಡ ಒಂದ್ ಸರಿ.
ಕೈ ಕೆಲ್ಸ ಮಾಡ್ರಿ ಅದ ಹಾಡ್ವರ್ಕ್ ಇಳ್ಬೇಕ ಕೈ ಅಡ್ಡ ಕೈಲಿ ಮಾಡ್ರಿ ಮತ್ತೆ ಕಾಡ ಕಾಲ್ ವರ್ಕ್ ಮಾಡ್ರ ಹಂಗ.
ಅರಿ ನೀ ಹೆಂಗ ತಂಗ ಮಾಡರಿ
ಹ್ಮ ನೀ ಈ ತರ ಈ ಸಲ ಸ್ಪೋರ್ಟ್ಸ್ ಎಲ್ಲಿ ಹುಲಿ ನಿಂಬು ಹಂತ ಹ ಏನ್ ಹ ಕೂಲಿಂಗ್ ಕ್ಲಾಸ್ ಸ ನ ಹಾ ಹಾಕತ
ಹಾ
ಮರ್ತಣ ಹ್ಮ್ ಆಕಡೆ ಆಸಾನ ಗಾ ಹದು ಆಸ ನಿ ಸಾಪಾ ಹಲೋ ಹಾ ರಾಜಾಜೆ ಬಾಯಕ ಬಾದ ಹ ಹ ಪ ಚಸ್ ಮ ಇನ್ನ ರ ಪಬ್ಜಿ ಜಿ ಅ ಆಡ್ತಾರ ಎಡಿಟ್ ನ್ ಹಿಂಗ ಎಡಿಟ ಏನ್ ಅಂತಾರ ಎಡಿಟ್ಂಗ ಕ ಎಡಿಟ್ ಆದದ ಯ ಮೆಡಿಟೇಷನ್
ಹಾ ಹಾ
ಅದು ಎಡಿ ದಷ ಎಡಿ ಪಕ ಏನ್ ಅಂತಾರ ಪ ಅದಕ ಎಡಿಶಾನ ಎಡಿಶಾನ್ ಇಲ್ಲ ಎಡಿಟಿಂಗ್ ಎಡಿಟಿಂಗ್ ಇಲ್ಲ ಎಡಿಟಿಂಗ್ ಅಂತಾರ ಅದು ಭಾರಿ ಮಾಡ್ತನ್ ನೀನು ಸ್ವಲ್ಪ ನಮ್ಮ ಸ್ವಲ್ಪ ಮಾಡಿಕೊಡ್ತೆ
ಮಾಡ ಕೊಟ್ಟಿಲ್ಲ ನಾವಾಗ
ಮಾಡಿ ಕೊಡ್ರಿ ರೊಕ್ಕಗ ಕ ಏನ್ ತೊಗೊಲಲ್ಲ
ನಕ ತ ಹದ ತಪ್ಪ
ತಗೊಳೋರಿ ತ ಅತ್ರಿನು ಅ ನಮಗಂತು ಆಯಂತ ಅ ಅಂತ ಲೆಕ್ಕದ ಇಲ್ಲಯನ್
ಹಾ
ನಮಗನ್ ತೋಂತ್ರರಿ ಏನಪ್ಪಾ ಎಡಿಟಿಂಗ್ ಮಾಡಕ್ರತ
ಅ ತಗೊಳಂತೆ ಮನ್ ಮಾಡ್ಕೊಟನ ಇಲ್ಲ
ಏ ಮಾಡಿಕೊಟ್ರೋ ಮಾಡಿಕೊಟ್ರಿದಪ್ಪಾ ತುಂಬ ಹೃದಯದ ಧನ್ಯವಾದಗಳು
ಹ್ಮ್ ಹ್ಮ್ ಹ್ಮ್ ಹ ಒ ಬ್ಯಾಡ ಬರುತ್ತ
ಹಾ
ಹಗ ರ ಈ ಬ್ಯಾಡಿಯ
ಹ ಏ ಹೋಗರಿಪ್ಪಾ ಹೋಗರಿ
ಮತ್ತೆ ಯಾವಾಗನ
ಇ ಏನೋ ನಿಮ್ಗ ಡಿಸೆಂಬರ್ದಾಗ ಇಲ್ಲಿಗೆ ಟೂರ್ಗ್ ಒಯ್ತಾರ ಅಂತ ಹೋದ
ಹೌದು ಈ ಸಲ ಲೊಕೇಶನ್ ಬೇರೆ ಕಡೆೆಯ
ಪ್ರವಾಸ ಹೇತಾರೆ ಅಂತೆ ಎಕಡೆಕ್ಕಡೆ
ಹೌದೌದು ಬೇರೆ ಬೇರೆ ಕಡೆ ಹಯ್ತಾರ
ಎಲ್ಲೆಲ್ಲಿ ಹಯ್ತಾರ
ದಾಂಡೇಲಿ ಹಯ್ತೀನ ಅಂದ್ರೆ ಏನ್ ಮಾಡತಾರ ಗೊತ್ತ
ದಾಂಡೇಲಿ ಅಂದ್ರ ಅದು ಮೊಸಳೆ ಗೀಿಸಳ ಇರ್ತಾವ ಹೋಗಬ್ಯಾಡ್ರ ಕಡೆ
ಹೌದ
ಹೋಗ್ಾಡ್ದಂತ ಪ್ಲೇಸ್ಿಗೆಲ್ಲಮ ಚಲೋ ದೇವಸ್ಥಾನಗಳು
ಹ್ಮ್
ಕ್ಕಾಂತ ಕೋಲಾಡ್ರಿ ದೇವಸ್ಥಾನಗಳಿಗೆ
ನೀ ನೀ ನೀ ಪ್ಲಾನ್ ಮಾಡಿ ಹೇಳ ಕೊಡು ಎಲ್ಲೆಲ್ಲಿ ಹೋಗರಿ ನೀನ್ ಮಾಡ್ಯಾರ ಹೇಳು ಹಂಗೆ ಮಾಡ್ಯಾರ
ನ ಶಿವಶಂಕರ್ ಗೊತ್ತದಲ್ಲ
ಹಾ ಗೊತ್ತಲ್ಲ ನಿಮ್ ಗೊತ್ತ ಪರಿಚಯನ
ತಮ್ಮ ನಮ ತೋರ್ತ ಅವಾಗ ಈಗೆಲ್ಲಾ ಬೆಳೆದನ ಸ್ವಲ್ಪ ಹ್ಮ್ ದಾನಕ್ ಇಗ ಆಯ್ಕಲ್ ಮರ ಹ್ಮ ಯ ಈಗ ಅವಾಗೆಲ್ಲ ಜ ಒಂದೇ ಚೀಟಲ್ಲ ಒಂದೇ ಒಂದೆಲ್ಲಟ್ಟ
ಹಾ ಹಾ
ಹನ್ ಅ ಮಕ್ಕಂತಿದೀವಿ
ಹ್ಮ್
ಸ್ವಲ್ಪ ಶಂಖ ಏನೇನು ತಿಮ್ದ ಬೆಳದ ನಾವು ಹಿಂಗೆ ಬೆಳ್ಳ ಹ ಹಾರ್ಡ್ ವರ್ಕ್ ಮ ನ ಜಕ್ಕೆ
ಅವರು
ಅದೇ ಹ್ಯಾಂಡ್ ವರ್ಕ್ ಮಾಡಿದ್ದೀವಿ ನಾವು ಜಾಸ್ತಿ ಅ ಮಾಡ್ಲಿಲ್ಲ
ಹ್ಮ್
ಇರು ಕಡಿಮೆ ಮಾಡಿದ್ರ ನಾವು ಯಂಡವರ್ ಧಗೆ ಮಾಡಿದ್ವಿ ಹಂಗ ಇವರು ಬೆಳದ್ರರು ಹ್ಮ್
ಏನು ಹಲೋ
ಹಲೋ
ಕ ಬರಲ್ಲ ಕ ಬರಲ್ಲ
ಶಂಕರ್ ಪಂಕ್ಷನ್ ಹೇಳನಲ್ವಾ ಇವು
ನುಫಂಕ್ಷನ್
ಸರಿ ಸೋಲ್ ಭಾರತ್ ಮಾತ್ರ